ಹಲೋ
ಕೇಳಿಸ್ತಿಲ್ಲ ಬ್ರೋ
ಹ ಕೇಳಿಸ್ತಾ ಇದೆ ಬ್ರೋ ಏನಿಲ್ಲ ಬರು ಸುಮ್ನೆ ಹಿಂಗ ಇದ್ದೆ
ಹಾ ಊಟ
ಆಯ್ತು ಬ್ರೋ ನಿಮ್ದು ಬ್ರೋ ಏನಲ್ಲ ಬ್ರೋ ಹಿಂಗೆ ಎಕ್ಸಾಮ್ಸ್ ಒಂಚೂರು ಒತ್ಕೊಂತಿದ್ದೆ ಬ್ರೋ
ಹಾ
ನೀವೇನ್ ಮಾಡ್ತೀದಿರ ಬ್ರೋ
ಅವು ಅಂದ್ರೆ ಎಕ್ಸಾಮ್ ಕಿತ್ತು ಹೋಗಿಲ್ಲ.
ಯಾಕೆ ಬರು ಕಾಲೇಜ್ಗೆ ಹೋಗ್ತಿಲ್ಲ ಅಂತ ಕೆೇಳಪಟ್ಟೆ.
ಅಂದ್ರೆ ಯಾಕೊ ಹುಷಾರಿಲ್ಲ ಒನ್ ಸ್ವಲ್ಪ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ದೆ.
ಯಾಕ್ ಬ್ರೋ
ಅಂದ್ರೆ ಅದೇ ಬ್ರೋ ಒಂದ್ ಸ್ವಲ್ಪ ಸಿವಿಯರ್ ಅಂದ್ರೆ ಹೊಟ್ಟೆೆಗೆ ಇದಾಗಿತ್ತು ಅಪೆಣಿಕ್ಸ್ ಆಗಿತ್ತು.
ಹಾ
ಹ್ಮ್ ಅದ್ರಿಂದ ಹೋಗಕ್ ಆಗ್ಲಿಲ್ಲ ಕಾಲೇಜಗೆಲ್ಲ ಎಕ್ಸಾಮ್ಸ್ ಎಲ್ಲ ಇದ್ಯಲ್ಲಾ.
ಬ್ರೋ ಈಗ ಎಕ್ಸಾಮ್ಸ್ ಹೆಂಗ ಬ್ರೋ
ಎಕ್ಸಾಮ್ಸು ನೆಕ್ಸ್ಟ್ ಅಲ್ಲಿ ಬರಿಬೇಕ್ ಬ್ರೋ ಅಷ್ಟೆ ಇನ್ ಏನ್ ಮಾಡದು.
ಬ್ರೋ ಹಿಂಗಾದ್ರಿ ಹೆಂಗಬ್ರು ಏನಾಗಿತ್ ಬ್ರೋ ಮೈ ಹುಷಾರಿಲ್ಲ ಅಂದ್ರಲ್ಲ.
ಅದೇ ಅಪ್ಯನಿಕ್ಸ್ ಆಗತ್ತು ಬ್ರೋ ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು.
ಹಾ
ಹ ಬೆಳಿಗ್ಗೆ ಬೆಳಿಗ್ಗೆ ಆರಾಮಾಗಿ ಊಟಕ್ಕೆ ತಿಂಡಿ ಕಿಂಡಿ ಎಲ್ಲ ಮಾಡ್ದೆ ಆಮೇಲೆ ಊಟ ಮಾಡ್ದೆ. ಮತ್ತೆ ನೈಟು ಹೊಟ್ಟೆನೂ ಬಾಳ ಆಗ್ತಿತ್ತು. ಆ ನೋಡಿದ್ರೆ ಅಲ್ಲಿ ಹೊಟ್ಟೆಯಲ್ಲಿ ಏಳು ಮಿಲಿಮೀಟರ್ ಅಂದ್ರೇ ಅಪೆಂಡಿಕ್ಸ್ ಹಗಂಗ್ ಆಗಿತ್ತ ಖಂಡಿತಂತೆ
ಹಾ ಹಾ
ಹ್ಮ್ ಅ್ ಹಿಂಗ್ ಹೇಳ್ತಿದ್ರು ಅದ್ರಿಂದ ಹಾಸ್ಪಿಟ್ಲ್ ಹೋಗಿ ಒಂದ್ಸಲ್ ಆಪ್ರೇಷನ್ ಆಯ್ತು ಅಂದ್ರೆ ಒಂದ್ ಒಂದ್ ವೀಕ್ ಸ ಬೆಡ್ ರೆಸ್ಟ್ ಮಾಡಿ ಅಂತ ಹೇಳವ್ರೆ
ಹ ಹಾ
ಈ ಎಕ್ಸಾಮು ಎಕ್ಸಾಮು ಇದೆಲ್ಲಾ ಬರಿಯದ್ ಗಿರಿಯದೆ ಎಲ್ಲಾ ಆಗ್ಲಿಲ್ಲ
ಹ
ಹ್ಮ್
ಬ್ರೋ ಏಂದ್ರಿಂದ ಬರುತ್ತೆ
ಅದು ಅಂದ್ರೆ ನನ್ಗ್ ಗೊತ್ತಿಲ್ಲ ನಂಗ ಅಷ್ಟ ಆ ಕ್ಲಾರಿಟಿಯಾಗಿ ಆ ಜಂಕ್ ನ್ ಹೇಳದೆಲ್ಲ ಏನಂದ್ರೆ ಜಂಕ್ ಫುಡ್ ತಿನ್ನೋದ್ರ ಇದ್ರ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ
ಹ ಹಾ
ಹ್ಮ್ ಹ್ಮ್ ಅದಕ್ಕೆ
ಏನ್ ಮಾಡಕ್ರಿ ಯಾವ್ದ ಒಂದ್ ಆಗ್ತಾ ಇರ್ತದೆ
ಹ್ಮ್ ಅದೇ ಬ್ರೋ ನಾನು ಈ ಎಕ್ಸಾಮ್ ಎಲ್ಲ ಟೆನ್ಷನ್ ಆಗ್ಬಿಟ್ಟಿದೆ
ಹಾ ಯಾವ ಟೆನ್ಷನ್ತ್ಯತ್ರಿ ಬಿಡಿಬರು
ಮತ್ತೆ ಬರಿಬೇಕಲ್ಲ ಬ್ಯಾಕ್ಲಾಗ್ ಹೋಗಾಗಲ್ಲ ಹೆಂಗ ಹೆಂಗ ಆಗುತ್ತೆ ಬ್ರೋ ಜಾಸ್ತಿ ಬ್ಯಾಕ್ ಉಳುಕೊಂಡ್ರು ನಮ್ಗೆ ಪ್ರಾಬ್ಲಮ್ ಅಲ್ವಾ ಹ್ಮ್ ಅದಕ್ಕೆ
ಹೌದ
ಮತ್ತೇನ್ ಬ್ರೋ ನೀವ ತುಂಬಾ ನಾನ್ ಮಿಸ್ ಕಾಲ್ ಬೊಂಡಿತ್ತಲ್ಲಾ ಬಾಳ ದಿನ ಆಯ್ತಲ್ಲ ಬ್ರರು ಅತ್ಕಗೆ ಬೇಜ ಮಾಡ್ಕೋಬೇಡಿ ನನ್ಗೂ ಸ್ವಲ್ಪ ಇದಾಗಿತ್ತು ಇವಾಗ ಮನೇಲ್ಲ ಇದ್ದನಿ ನಾನು
ಹೌದ ಬ್ರೋ
ಹ್ಮ್ ಅಂದ್ರೆ ಎಲ್ಲೂ ಹೋಗ್ತಿಲ್ಲ ಅದಕ್ಕೆ
ಹೌದ ಹೇಳ್ಬೇಕ್ ಬ್ರೋಈಗ ವಾಸಿನಬ
ಪರವಾಗಿಲ್ಲ ಅವ ಒಂದ್ ವೀಕ್ ಹೆಂಗ ಆಬಿಟ್ಟಿತ್ತು ಅಂದ್ರೆ ಬರೀ ನೀರು ಬರೀ ನೀರ್ ಬರೀ ಗ್ಲುೂಕೋಸ್ ಬಾಟ್ಲು ಎಲ್ಲಾ ಹಾಕ್ಸ್ಕೊಂಡು ಬರಿ ಬಾಯಾರಿಕೆ ಆಗೋದು
ಹೌದ ಬ್ರೋ
ಹ್ಮ ಅಂದ್ರೆ ಊಟ ತಿಂಡಿ ಹ ಊಟ ತಿಂಡಿ ಏನು ಇಲ್ಲ ಬಾಳ ಬಿಡಿಬ್ರ ಒಂದು ಫಟ್ ಸ್ಟಾರ್ಟಿಂಗ್ ಅಡ್ಮಿಟ್ ಆ ಆದ ಒಂದು ಟೂ ತ್ರೀ ಡೇಸ್ ಅಲ್ಲಿ ನಾನು ಊಟನೇ ಮಾಡಿಲ್ಲ ಒಂದು ಒಂದು ಒಂದ್ ಹನ್ನ ಹತ್ತಿನಲ್ಲ ಗೊತ್ತಾ
ಯಾಕ ಬ್ರೋ
ಅಂದ್ರೆ ಅವರು ತಿನ್ಸ್ಬೇಡಿ ಹೆಂಗೆ ಹೆಂಗಗೆಂತ
ಹಾ ಹಾ
ನೀ ಏನ ಹೇಳ ಬ್ರೋ ಬಿಡಿ ಇಬಾರ್ದ
ಏನ್ ಮಾಡಕ್ಕ ಬಿಡಬ್ರು ಎಲ್ಲರು ಟೈಮ್
ಹ್ಮ್ ನನ್ಗೂ ಆಮೇಲೆ ನೀರೆಲ್ಲ ಕುಡತಿರ್ಲಿಲ್ಲ ಇವಾಗೆಲ್ಲ ಪರವಾಗಿಲ್ಲ ನೀರೆಲ್ಲಾ ಕುಡಿತಾಗಿದ್ದೀನಿ
ಹಾ
ಹ್ಮ್ ಅಷ್ಟೇ ನೀವೆಲ್ಲ ಕುಡಿತಾ ಇದ್ದೀನಿ ಇವಾಗೇಏನ್ ಪ್ರಾಬ್ಲಮ್ ಇಲ್ಲ
ಹಾ
ಅದಕ್ಕೆ ಆದ್ರಿಂದಾನ ಮನೇೆಯಲ್ಲಿ ಹೇಳ್ತಾರೆ ನೀರ್ ಕುಡಿ ನೀರ್ ಕುಡಿ ಜಾಸ್ತಿ ಅಂತ
ಹಾ ಹಾ
ಹ್ಮ್ ಅಷ್ಟೇ
ಏನಾದ್ರು ಬ್ರೋ ಐತ ಬ್ರೋ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಾವೆ
ಬರೋ ನಮ್ಗಾಲೆ ಎಂಡ್ ಆಗ ಬತಿದೆ ಇದ ಎರಡ್ ಮೂರ್ ಎಕ್ಸಾಮ್ಸ್ ಇದೆ
ಹಾ
ನಾನ್ ಹಿಂಗೆ ಅ್ರೆ ಓರ್ಡ್ ಟು ಎಕ್ಸಾಮ್ಗೆ
ಹೌದು ಬ್ರೋ ಮತ್ತೆ ಇವ ಈಗ ಏನ್ ಮಾಡದ್ರೋ ಎಕ್ಸಾಮ್ಸ್ ಬರಿತೀರಾ ಇಲ್ವಾ
ಎಲ್ಲಿ ಬರಿ ಬರದ ಬ್ರೋ ಇದಾದ್ಮೇಲೆ ನಮ್ಗೆ ಫೋರ್ಸ್ ಎಮ ಅಲ್ಲ
ಹಾ
ಅಂದ್ರೆ ಇವಾಗ ನಮ್ ಏನಂದ್ರೆ ಅಂದ್ರೆ ಮೇಕಪ್ ಇದೆಯಲ್ಲ ಅವಾಗ ಬರ್ದಬಿಟ್ಟ ಟ್ರೈ ಮಾಡ್ಬೇಕಕ್ ಬ್ರೋ ಎಲ್ಲಾ ಪಾಸ್ ಆಗ್ಬೇಕು
ಮೇಕಪ್ ಅಲ್ಲಿ ಬರಿತೀರಬ್ರು
ಹ್ಮ್ ಅಂದ್ರ ಈ ಎಕ್ಸಾಮ್ ಟೇಬಲ್ ಹಿಂಗ್ ಆಗ್ಬಿಡತಲ್ಲಾ ಬಾಳ ಬೇಜಾರ ಇದೆ
ಅ ಯಾಕ ಬೇಜಾರ್ ತಂತೀರ ಬಿಡಿಬರು ಸುಮ ಯಾಕೆ
ಹ್ಮ್ ಅದೇ ಅದೇ ಎಕ್ಸಾಮ್ ಟೀಮ್ ಅಲ್ಲಿ ಹಿಂಗ್ ಆಗ್ಬಿಡ್ತಲ್ಲ ತರ ಏನಿಲ್ಲ ಈ ಏನ್ ಮಾಡದವರು ಈಗ ಅಂದ್ರೆ ಚೆನ್ನಾಗಿದ್ದಾಗ ಬರದಲ್ವಲ್ಲ ಇವಾಗ ಹಿಂಗ ಆಗ್ಬಿಡ್ತಲ್ಲ ಅಂದ್ರೆ ಕ್ಂಟಸ್ ಅಷ್ಟು ಎಕ್ಸಾಮ್ ಬರಬೇಕಲ್ಲ ಈಗಲ್ಲ ಪ್ರೆಷರ್ ಅ ಜಾಸ್ತಿ ಇತ್ತಲ್ಲ
ಹೌದುಬ್ರೋ
ಹ್ಮ್ ಅದೇ ಅಷ್ಟೇ
ಏನು ಮಾಡಕ್ ಆಗಲ್ಲ ಬಿಡಿ ಬ್ರೋ ಒಂದೊಂದ ದಿನ ಅವರಂತರ
ಹಾ ಹಾ ಹಂಗೆ ಮನೆಗಡೆ ಚೆನಾವ್ರ
ಹ ಎಲ್ಲ ಚೆನ್ನಾಗ ಅವರಬ್ರೋ ನಿಮ್ಮ ಮನೆ ಕಡೆಬ್ರ
ಚೆನ್ನಾಗಿದ್ದಾರೆ
ಹ್ಮ ಹಾ
ಏನ್ ಬ್ರೋ ಮತ್ತೆ
ಹೇಳ್ಬೇಕಕ್ ಬ್ರೋ ನಾನ ಒಂದ್ ಮೂರ್ ನಾಲ್ಕಕ್ ಸರಿ ಕಾಲ್ ಮಾಡ್ದ
ಹ್ಮ್ ಹ್ಮ್
ತಗಿಲಿಲ್ಲಾ ಅದಕ್ ಸುಮ್ಗೆ ಅದ್ ಏನೋ ಬಿಸಿ ಅಲ್ಲ ಅವ್ರೀ
ಹಾ ಹಾ
ಅಂತಲ್ಲ ಸುಮಗೆಯ್ದ ಬ್ರೋ
ಇವಾಗ ಬೇರೆ ಅಂದ್ರೆ ಮನೇಲಿ ಮಾವಿನ ಗಿಡ ತಂದ್ಬ ಬಿಟ್ಟಿದ್ರ
ಹ
ಹ್ಮ ಮದ್ ಮನೆ ಕಡೆನ ಒಂದ ಸ್ವಲ್ ಜಾಸ್ತಿ ಇದ್ ಬಿದ್ ಬಿಡಿದೆ ನಾನ್ ಮೊದ್ಲೆ ಅಷ್ಟಾಗಿರ್ಲವಲ್ಲ ಮನೇಲ್ಲೇ ಓಡಾಡ್ತಿದ್ದೆ
ಹಾ ಹಾ
ಹ ಮನೇಲಿ ಓಡಾಡ್ತಿರೋದ್ರಿಂದ ಮನೆ ಕಡೆ ಎಲ್ಲಾ ನಾನ್ ನೋಡ್ಕೋತಿದನಲ
ಹಾ
ಅಪ್ಪಣ ಮಾಡ್ತಿದ್ದೆ ನಾನು
ಹೌದ ಬ್ರೋ
ಹ್ಮ್ ಅಪ್ಪ ಅದು ಅಲ್ಲದೆೇ ಮನೆ ದನ ಎಮ ನಾನೇ ಇಲ್ಲ ಇತ್ತಲ್ಲ ಬಂದ್ರೆ ಕಾಲೇಜ್ ಜನ ಬಂದ್ಮೇಲೆ ನಾನ್ ನೋಡ್ಕೋತಿದ್ದೆಲ್ಲ
ಹೌದ ಬ್ರೋ
ಆಮೇಲೆ ಅದು ಅಲ್ದೆ ಇವಾಗ ಒಂದ್ ಸ್ವಲ್ ಮನೆಯರ್ಗೊ ಸ ಬಾಸಿ ಪ್ರೆಜರ್ ಬಿದ್ದ ಬಿಡಿದೆ ಮಾವಿ ಗಿಡ ತಂದಿದ್ದೀವಿ
ಹಾ
ಅದನ್ ಬೇರೆ ಹಾಕ್ಬೇಕು ಇವಾಗ ನಮ್ಮಿಂದಾನೇ ಡಿಲೇ ಆಗೈತಿ ನನಗ್ ಹುಷಾರಿಲ್ಲ ಅಂತ ನೋಡ್ಕೊಂಡ್ ನಿಂತಿದಾರಲ್ಲಾ
ಹಾ ಹಾ
ನನ್ನಿಂದೇನ ಡಿಲೇ ಆಗಿದೆ ಜಾಸ್ತಿ
ಹೌದ ಬ್ರೋ
ಹ್ಮ್ ಅಷ್ಟೇ
ಯಾರಂಗ ಕೆಲ್ಸದವ್ರು ಕರ್ಕೊಂಡ್ ಹಾಕ್ ಬಿಡ್ಬೇಕಾಯ್ತವರು
ಇರು ಅಂದ್ರೆ ಈಗ ನೀ ಪೇರೆಂಟ್ಸು ಇದಾಗಿದೆ ಅಂದ್ರೆ ಪೇರೆಂಟ್ಸು ನನ್ನೇ ನೋಡ್ಕೋತಿದರಲ್ಲ ಹಾಸ್ಪಿಟ್ ಒಳ್ಳಿಗೆಲ್ಲ ಇದ ಇದ್ದ್ಯಲ್ಲ
ಹಾ
ಆ ಈಗ ಹೆಂಗ್ ನೋಡ್ಕೋಣ್ಯವತ್ತ ಅಂತ ಅಷ್ಟೆ ಇವಾಗ ನಾ ಗುಂಡಿ ತೋಡ್ಸ್ಬಿಟ್ಟಿದೀವರು
ಆ
ಗುಂಡಿ ತೋಡ್ಸಿದೀವಿ
ಹಾ ಹಾ
ಈಗ ಮಳೆ ಬಂದಲ್ಲ ಆಲ್ಮೋಸ್ಟ್ ಎಲ್ಲ ಮುಚ್ಚುವಂಗ ಆಗಿದೆ
ಹ ಇನ್ನೊಂದ್ಸರಿ ಏನ ಮಾಡಿ ಹಾಕ್ ಬಿಡ್ರಿಬ್ರರು
ಮುಂದೆ ಏನ್ ಮಾಡ್ಬಕ್ ನೋಡ್ಬೇಕು ಅಂದ್ರೆ ಯ ತೋದಾಪುರಿ ತರ್ಸಿದೀವಿ
ತೋತಾಪುರಿ ಏನ್ಕ್ ಆಗ್ತಿರಬ್ರು ಬೇರೆ ಹಾಕ್
ಹ್ಮ ಬ್ರೋ ಅದೇ ಇದು ಅದೇ ಕಾಸ್
ಬೋ ಅದ ಈಗ ಮಾರ್ಕೆಟ್ ಅಲ್ಲಿ ರೇಟ್ ಇಲ್ಲ ಬ್ರೂ
ಇ ಬ್ರೋ ನೂರ್ ರೂಪಾಯ ಮೂರು ಅರ್ಥ ಮಾಡ್ಕೊಳ್ಳಿದ ಅಂದ್ರೆ ಚೆನ್ನಾಗಿದೆ ಬ್ರೋ ನಿಮ್ಗೆ ಗೊತ್ತಾಗಲ್ಲ ಅಷ್ಟ ಸಷ್ಟತೆ ನಿಜವಲುೂ ಸಿಟಿ ಸೈಡ್ ಎಲ್ಲ ಬಹಳ ಕಷ್ಟು
ರೇಟೇ ಇಲ್ಲ ಅಂತಾರೆ
ಇಲ್ಲಬ್ರೋ ಯಾರ ಹೇಳಿದ್ದು
ಬ್ರಮ್ಮ ತೋಟ್ದಲ್ಲೆಲ್ಲ ಆಯ್ಕೆ ಬೀ ಐತೆ ಎಲ್ಲಬ್ರು
ಇಲ್ಲ ಬ್ರೋ ನೀ ಸಂತೆಯಿಂದ ಹೋಗಿಲ್ಲ ಅನ್ಸತ್ ನೋಡಿ ಒಂದ್ಸಲಿ ಜಾಸ್ತಿ ರೇಟ್ ಆಗ ನಾ ರೀಸೆಂಟ್ ಏೇ ಚೆಕ್ ಮಾಡ್
ಹಾ
ಮತ್ತೇನ್ರು
ಹೇಳ್ಬೇಕೊಬ್ರು
ಬ್ರೋ ಸಿಟಿ ಎಳ್ನೀರ್ ಇದೆ ನೋಡಿ
ಹಾ
ಹಳ್ಳಿ ಸುಳದಲ್ಲ ಈ ಕಮ್ ಕಮ್ಮಿಗೆ ಅಂದ್ರೆ ತರ್ಟಿ ಫರ್ಟಿ ರುಪೀಸ್ ಎಲ್ಲ ಕೊಡ್ತೀವಿ ಸಿಟಿಲಿ ಮೊನ್ನೆ ಅದ. ಹಾಸ್ಪಿಟ್ಲ್ಗೆ ಹೋಗಿದ್ದೀನಿನ್ನೆಲ್ಲ
ಹಾ
ಹಾಸ್ಪಿಟ್ಲದ ಬರರೆ ಟೈಮ ಅಲ್ಲಿ ನೋಡಿದ್ರೆ ಹಂಡ್ರೆಡ್ ರುಪೀಸ್ ಸೆವೆಂಟಿ ಏಯಟಿ ಹಿಂಗ ಹೇಳ್ತವ್ರೆ
ರೌದು ಬ್ರ
ನಾನು ಅಂದ್ರೆ ಬೇಡ್ರ ಇದು ನೀರೆಲ್ಲಾ ಜಾಸ್ತಿ ಕೊಟ್ಟಿರಿ ಅಂತ ಹೇಳಿದ್ರಲ್ಲಾ ಬರೀ ಜ್ಯೂಸ್ ಎಣ್ಣೆ ಇಟ್ ಅಂತ ತಿನ್ಸಬೇಡಿ ಅಂತ ಹೇಳಿದಿರು ಒಂದ ಮಂತು
ಹೌದಬ್ರಾ
ನ್ ಹಂಗಂಗೆ ಹೇಳಿ ಬಿಟ್ಟಿದ್ರು ಅದ ಅಲ್ಲದೆ ಎಣ್ಣ ಟಮ್ ತಿನ್ ಬಿಡಿ ಬರಿ ಅನ್ನಮ್ಮ ಮೊಸರು ಈ ತರ ಕುಡಿ ಅಂತಲ ಬಿಡಿದ್ರೋ ಇವಾಗೆಲ್ಲ ಏನ್ ಪರವಾಗಿಲ್ಲ ಬ್ರೋ ನೀ ಸಾಪ್ಪೆ ತಿಂದು ತಿಂದು ಇದಾಗಬಿಟ್ಟಿತ್ತು
ಹಾ ಹಂಗಗೆ ಬಿಡವರು
ಇವಾಗೆಲ್ಲ
ಈಗೆಲ್ಲಾ ಪರವಾಗಿಲ್ಲಬ್ರ
ಓ್ ಇವಾಗ ಪರವಾಗಿಲ್ಲ ಬ್ರೋ ಇವಾಗ ಏನ ಪರವಾಗಿಲ್ಲ
ಹ
ಅದ್ಗೆ ಎಳ್ನೀರ್ಲ್ಲ ನೋಡ್ಬಿಟ್ಟು ನಾನ್ ಫುಲ್ ಶಾಕ್ ಆಗ್ಬಿಟ್ಟೆ
ಹಾ
ಒಂದೊಂದ್ ಟೈಮ್ ಅಲ್ಲಿ ದುಡ್ಡ ಇದ್ರು ಕುಡಿಯಕ ಅಂದ್ರೆ ಮಾ ಮನೇಲಿ ಬಿದ್ದಿರುವ ಕುಡಿಯಕಾಗಲ್ಲ ಅವನ್ಂಟೆ ಇಲ್ಲಿ ಹೊರಗಡೆ ಬಂದಾಗ ಈಗ ಅವಶ್ಯಕತೆ ಇರುತ್ತಲ್ವಾ ನಮ್ಗೆ
ಹಾ
ಅಂದ್ರೆ ನೀಡಿ ಇರುತ್ತೆ ಅಲ್ವಾ ಅದ್ರಿಂದ ಹಂಗ ಕುಡಿದೇ ಬೇಕು
ಹೌದು ಬ್ರೋ
ನಾವೇ ದೂರಾಂಗಾರ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ತೀವಿ
ಹ್ಮ್ ಹ್ಮ್
ಇವಾಗ ನೋಡಿ ಅದೆಲ್ಲಾ ಹೆಂಗ್ ಕಾಯಷ್ಟ ಆಗ್ಬಿಟ್ಟಿದೆ
ಹೌದು ಹೌದು
ಮತ್ತೇನ್ ಬ್ರೋ ತುಂಬಾ ದಿನ ಆಯ್ತ್ ಸಿಕ್ಕಿ ಊರ್ ಕಡೆ ಬರಲ್ವಾ ಬ್ರೋ
ಬರ್ಬೇಕು ಬ್ರೋ ಬಾಳ ದಿನ ಆಯ್ತು ಬರ್ಬೇಕು ಬರ್ತೀನಿ ಬ್ರೋ ಯಾವಾಗ ಒಂದ್ಸರಿ ಈಗ್ ಬರ್ಬೇಕು ಎಕ್ಸಾಮ ಮುಗಿಸ್ಕೊಂಡ್ ಬರ್ತೀಿ
ಹೌದಾ ಎಷ್ಟ ದಿನ ರಜೆ ಕೊಡ್ತಾರೆ ಎಕ್ಸಾಮ್ ಆದ್ಮೇಲೆ
ಏನ್ ಪ ಕೊಟ್ರಿ ಒಂದು್ ವಾರ ಟು ಟೂ ವೀಕ್ಸ್
ಇಲ್ಲೇ ಒಂತ ಒಂದ ಮಂತ್ ಕೊಡ್ತಾರೆ ಬ್ರೋ ಅಂದ್ರ ಮೇಕಕಪ್ ಇದೆಯಲ್ಲ ಪ್ರಿಪರೇಷನ್ ಅ ಒಂದ ಕೊಡ್ತಾರೆ ಅನ್ಸುತ್ತೆ ಒಂದ್ ಮಂತತ್ ಹೇಳ್ತಿ ಬ್ರೋ
ಏನು ಗೊತ್ತಿಲ್ಲ ಬ್ರೋ ಅವೆಲ್ಲ
ಕುಡ್ಬೊ್ ಒನ್ಸತ ಏನ್ ನೋಡಣ ಅಂತಳಿ
ಹ ಕೇಳಬೇಕು ಬ್ರೋ
ಯಾವ್ ಬರ್ತೀರ ಬ್ರೋ ಊರಿ ಊರಿಗೆಗ್ ಬಂದಾಗ ಒಂದ್ಸತಿ ಫೋನ್ ಮಾಡಿ ಅವಾಗವಾಗ
ಮಾಡ್ತೀನೀ ಬ್ರೋ ನಿಮ್ ನಾವ್ ಮಾಡ್ದಾಗ ನೀವ್ ಒಂದಚೂರು ಬಿಸಿಿ ಇರ್ತೀರಾ ಅದಕ್ ಸುಮ್ನೆ ಆಗ್ತನಿ ಹೌದು
ಬ್ರವಾಗಿ ಇರ್ತೀವಿ ನೀ ಗೊತ್ತಲ್ಲ ನಿಮ್ಮ ಮನೆ ಕಡೆ ಕೆಲ್ಸ ನೀವ್ ಮಾಡ ನಾವೆತ್ತಲ್ಲ ಅದಿಕ್ಕೆ ಮತ್ತೇನ್ ಬ್ರೋ ಹೇಳ್ಬೇಕು
ಏನಾಯತ ಬ್ರೋ ಹೇಳದ್ರ ಕೇಳಳ್ತೇವಿ
ಅಷ್ಟೆ ಏನ ಇಲ್ಲ ಬ್ರೋ ಮತ್ತೆ
ಹ್ಮ ನೀವು ಹೇಳಿದ್ರೆ ನಾವು ಕೇಳ್ತೀವಿ
ಬ್ರೋ ಇದು ಊರ ಹತ್ರ ಒಂದು ಇದೆ ನ ಫ್ರೆಂಡ್ ಹೇಳ್ತಿದ್ದ ಒಂದು ಒಂದ್ ಸ್ವಿಮ್ಮಿಂಗ್ ಪೂಲ್ ಇದೆಂತೆ ಹೊಸದಾಗ್ ಮಾಡಿದ್ರ ನಮ್ ದೊಡಪರ್ದೆ
ಹಾ ಹೇಳೆ ಬ್ರೋ
ಮತ್ತೆ ನಮ್ ದೊಡ್ಡಾಪುರ್ ಹೇಳದ ಕೇಳ ಹಂಗೆ ಸುಮ್ಮ್ನೆ ಮಾಡ್ಬಿಡವ್ರೆ
ಹ್ಮ ಹಾ
ನೀ ಯಾವ ಫ್ರೀ ಆಗ್ತೀರಿ ಹೇಳಿ ಹೋಗನ ಅವಗ ಊರಿಗೆಗ್ ಬತ್ತೀರಲ್ಲ
ಹಾ ಬರ್ತೇನೆ ಬ್ರೋ
ಹ್ಮ್ ಬಂದಾಗ ಹೋಗಾನೆ ಮಿಸ್ ಮಾಡ್ಬಿಡಿ
ಹಾ ಬರುವ ಬರ್ತೀನಿ
ಅರಿಬ್ರ ಆಯ್ತು ಚೆನ್ನಾಗ ಏನಿಲ್ಲ ನೀವ್ ಹೇಳ್ಬೇಕು ಶಿಕಾನಪ್ರ್ ಮತ್ತೆ ಇನ್ನ ಹೆಂಗೂ ಈಗೊಂದ್ ಸ್ವಲ್ಪ ಮನೆ ಖರೀದಿದಾರೆ ಹೊರ್ಗಡೆ ಹೋಗ್ಬೇಕು
ಹ್ಮ್
ಸರಿ ಬ್ರೋ ಆಯ್ತು ಬಾಯ್
ಹ್ಮ ಸಾರಿ ಬ್ರೋ